ಹಲೋ
ನೋಡದಣ.
ಹೇಳ್ಬೇಕು ಅಣ್ಣ ಏನ್ ನಡದದ ಏನ್ ಫೋನಿಲ್ಲ ಏನಿಲ್ಲ.
ಏನಣ್ಣ ನೀನ್ ಹೇಳ್ಬ ಕ
ಆರಾಮ ಅದಿಯಲ್ಲ.
ನೋವು ನೀೇರ್ ಮಾಡಿದ ಮ ಐವರ ಹಳಗ ನೋಯ್ ಬಿಡ್ತೇವೆ ಹೊಲ
ಹಾ
ದೇವ್ರಡಿ ಹೊಲ ಹೋಗ್ಬಿಡ್ದ ಏನ್ ತಿಲ್ಲರ್ದಾಗ ಐತ್ ನಮಗ್.
ಎಷ್ಟ್ ಹೋಯಿತೋ.
ಮೂರುವರೆ ಎಕ್ರೆ ಹೋಗ್ಯದ ಅಣ್ಣಾ.
ಮೂರವರೆ ಎಕರೆ ಹೋಗದಾ?
ಹಾ
ಹ್ಮ್
ಮೂರವರೆ ಎಕರೆ ಹೋಯ್ತು. ಅಮೌಂಟ್ ಒಂದ್ ಬರ್ತಾಳ ಒಂದುವರಿ ದೀಡ್
ಅಬ್ಬಬ್ಬಾ ಅಂದ್ರ ಹೈವೇಕ ವ್ಯಾಲಿವ ಆದ ಅರ್ಥ ಆಯ್ತಲ್ಲ ಇಗ.
ಈಗ ವ್ಯಾಲ್ಯೂ ಇದ್ರಣ ಭೂಮಿ ಸಿಗ್ಬೇಕಲಣ ಅಂತದ್ದ ಅದ.
ಇದ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಏನು ಮಾಡಕ್ಕ ಆಗಲ್ಲ.
ಹೌದೌದು ಅದ್ರಿಗೆ ಎಂತ ನಾನು ಕೊಡಲ್ಲ ಎಂತ ಕುಂತಿದೀವಿ.
ಹಾ
ಹ್ಮ ಕೊಟ್ಟು ಮತ್ತೆ ಎಲ್ಲ ಕೇಳಲ್ವರು.
ಹಾ ಇಲ್ಲ ಅದು ಹಾ ಹೌದ ಸೌರದ್ ಬಾ ಬಯ್ಯ
ಬಳ ಜನ ವದ್ರ ಕುಂತರ್ಲ ಅವ್ರು?
ಹೌದಾ ಗವಾಲ ಆಗಾಗಿದೆನ್ ನೀನ್ಗ?
ಹಾ
ಹ ಹ ಹ ಇಲ್ಲ ಇದ್ ಸೊಪ್ಪು ಗಾಡಿ ಲೋಡ್ ಮಾಡಿ ಕಳಸಿದ್ನಲ್ಲ ಅದು ಬಂದಿದ್ರ. ಗಾಡಿ ಬಂತು ಅವ್ರ ಗಾಡಿ ಆಗ್ತಿ
ಹ ನಮ್ಮೂರ್ ಕಡೆ ಬಂದಲ್ಲ.
ಎಲ್ಲಿಂದ ಎಲ್ಲಿಗೆ ಯುವ ಜಲ್ಲಿ
ಹ ಇದು ಸೂರತ್ ಟು ಚೆನ್ನೈ
ಅದೋ ಪರ ಬಿ ಬಂದಿದ್ದೆ ಪ ಆ ಕಡೀ ಅವ್ ಲೈಟಿನ್ ಈ ತಿಂಗಳ ಮನಗಣ್ಣ ಮಾಡ್ಬಿಟ್ರಿ ಓ
ಇವು ಗಾಡ್ ತಿಂಗಳ್ ನೋಡುದಿಲ್ಲ ಹೈವೇ ದಾಗ್ ಗಾಡಿಗಳ್ ಹೆಂಗೆಂಗವ? ಹ್ಮ್
ಎಯೇ ಊದ್ದಕ್ ಬರ್ತಾವ್ ಲೇ ಏನ್ ಅವು ಏನ್ ಯಂತಹೊ ಮರಯವ್ವು
ಅಂತ ಟ್ರೈನ್ ನೋಡ ಇಲ್ಲ ನಾವ್ ಒಂದ್
ಏ ನೋಡಣ ನಾನ ಮನ್ನಿ ಈ ಕಡಿ ಹೊಂಟಿದ್ದ ನಿಮ್ಮ ಕಡೆ ಕಡೆ ಇದು ಬರ್ತಾನ ಜವರಿಗೆ ಜವರಿಗೆ ಜವಿಗೆ ಹೋಗಿದ್ದೆ ಉದ್ದದ್ದಾಗ ಉದ್ದದ್ದಾಗ ನಾವು ಗಂಬಲ ಕುಂತರಪ್ಪ ನಬ ಹ
ಅವು ಹೆಂಗಂದ್ರ ಈಗ ಮ್ಯಾಲ ಹೊಲಕ್ಕಗಾಡಿಗಿ
ಹಾ ಹಾ ಹಾ
ಈ ಡ್ರೈವರ್ ರೋಡ್ಗೆ ಹೋಲಕ್ಕ ಗಾಡಿಗೆ ಮ್ಯಾಲ ಬ್ರಿಜ್ ಮಾಡ್ರ
ಬ್ರಿಜ್ ಮಾಡ್ಬಿಟ್ರಾನ
ಹ ಇದು ಕಲ್ಬುರ್ಗಿ ಹೋಗರಿ ಕೆಳ ಕೊಟ್ರ
ಇದು ಕಲಬುರಗಿ ಕಡೆ ಕಲಬುರಗಿ ಕಡೆ ಕಾಣೋತಾವ ನ ಅ ಕಡೆ
ಹಾ ಆ ಕಡೆ ಕಲ್ಬುರ್ಗ ಓತ್ತು ಹಿಂಗ ಕೆಳಗ ಹೋಗವವು ಕಲಬುರ್ಗ ತವ
ಹ
ಇವು ಮಾಲ ಹೋಗವು ಈಗ ಎಲ್ಲಿ ನೀವುಲದು ಸೂರತ್ ಹೋಗೋದ ಅದು ಎಂದರೆ ಸೂರತ್ಂತ ತೊಂದ್ರೆ ಅಲ್ಲಿ ಎಲ್ಲ ರಿಂಗ್ ರೋಡ್ ಅದು
ಈಡೆ ನಮ್ಮೂರು ಸೈಡ್ ಈ ಕಡೆ ಬಕ್ ಬಿಂದು ಇ ಊರು ಬಳ್ಳಿ ಮರ ನಂದ ಫ್ಯಾಕ್ಟರಿ ತಾಗ ಕೂಡ ನಾನಲ್ಲ
ಹಾ
ಪ ಕಂಕ ಸ್
ಹಾ ಅದು ಕ್ಯಾಪ್ ಮಾಡಿರ್ತಾರ ಅವರು
ಹ ಹ ಕ್ಯಾಂಪಾ ಅನು ಅದು
ಹ ಈಗ ಮತ್ತ ಚೆಂತನ ಕೆಲಸ ಮಾಡಲು ಮತ್ತ ಗಾಡಿಯಲ್ಲ
ಅವ್ರಿಗೆ ಏಷ ಅದ
ಹ ಏ ಗಡಿ ನಿಂದ ಮನಿ ನೋಡಿದಿಲ್ಲ ಅವ್ರು ಹೆಂಗ ಅವ್ನು
ಹ ನೌಂದು ರ ರಟ ಮಣಿ ಮಡ ಬಿಟ್ಟು ಈ ನಡ ಕಾಲ ಬಂದ ಇಪ್ಪ ನು
ಯಾಕಂದ್ರ ಪಾಪ ಅವ್ರನ್ ಕೆಲಸ ಮಾಡ್ತಾರಲ್ಲಾ ಈಗಾದ ರೆಡಿಮೆಂಡ್ ಮನಿ ಎಸ ಇದು ಅವಲ್ಲ ಅವೆಲ್ಲ ಎಲ್ಲ ಅವ್ರಿಗೆ ಕೆಲಸ ಮಾಡ್ರ ಕೊಟ್ಟಿಲ್ಲ
ಹ ಹಾ
ಅವ್ ಮ್ಯಾನೇಜರ್ಗಳು ಇರ್ತಾರ ರೋಡ್ ಈಗ ರೋಡ್ ಕಾಂಟಾಕ್ಟರ್ಗಳು
ಇಂಜಿನಿಯ ಅಣ್ಣಾಅವರು
ಹ ಹೌ
ಅವರು ನೋಡ ಮತ್ತ ಅಂತ ಪರಿ ಶಾಲ ಹಓೋಗಿರ್ತಾರಪ್ಪ ಅವರು
ಹಾ ಮತ್ತ ಶಾಲಿ ಓದಿದಕ್ಕೆ ಮತ್ತ ಹಂಗ ಅಷ್ಟು ಎ ಸಿ ಗ ಸಿ ಅಂತಂದ್ರರು ಸುಮ್ನೆ
ಹೌ ಶಾನಿ ಕಂಡಪುಡಿ ಸನಿಗೆ
ಮತ್ತೆ ಈಗ ಮನಿ ನಾವು ಮನಿ ಕಟ್ಟಿ ಎಸ ಕಟ್ಟ ಎಷ್ಟ ಇಡೋ ದೊಡ್ಡದಲ್ಲ
ಹೌದೌದು
ಹ ಹಂಗ ಬ್ಯಾರರ್ ಬಳಿ ದುಡದು ಎ ಸಿ ಇತ್ತು ಅಲ್ಲಿ ಅವ್ರ ಕೂಡ ಕೂಡ್ಬೇಕಂದ್ರ ದೊಡ್ಡದು
ಹಾ ಹೌದೋಣ ಅವ
ಹೌದಲ್ಲ
ಹೌದೌದು ಹ ಸಹಲಿ ಕಣ್ಣಪಿಟ್ಟಿ ಲ್ಲಿ ಅದು
ಅದಕ್ಕೆ ಮತ್ತ ಅವ ಅಲ್ಲಿ ಕೆಲಸ ಮಾಡ ಸರ್ ಈಗ ಅಲ್ಲಿ ಕೆಲಸ ಮಾಡಿ ಎಷ್ಟ ಎಷ್ಟು ತರ ಮಾಡ್ತಾರ ಗೊತ್ತಾನ ಬೆಳ್ಳಿಗೆ ಐದೂವರೆ ಆರು ಗಂಟೆಗೆ ಬರ್ತಾ ಸರ ಆರೂವರೆ ಬಂದು ಮತ್ತ ಆ ಏಳ್ ಗಂಟೆ ತನ ಬಿಡ್ತಾರ ಅವ್ರ ಕೆಲ್ಸ ಇರ್ತಂದ್ರ ಏಳ್ ಗಂಟೆ ತನ
ಅವರು ಅವ್ರ ಮ್ಯಾಲ ಇರ್ತಲ್ಲ ಮೇಲ್ ಮಾಡ್ಕೊಂಡಂಗ
ಹಂಗಿರಲ್ಲ ಅದು ಡ್ಯೂಟಿ ಲೆಕ್ಕನೇ ಬೇರೆ
ಹಾ ಹಾ
ಇವರು ಮಾಡದೇ ಬೇರೆ
ಲಕ್ಷ ಮೇರೆ ಏರುತ್ತಲಾ ಅದು
ಹ್ಮ್
ಒಂದ್ ಲಕ್ಷ ಮೇಲೆ ಇರು ತಂದ ಬಗದ ಅವ್ರಿಗೆ
ಅವೌ್ರರಿ ಪೇಮೆಂಟ್ ಅವ್ರ ಅಷ್ಟ್ ಕೆಲಸ ಮಾಡತಾರೆ ಹಲೋ
ವರ್ಷ ಅವ್ ಹಂಪ್ಪ ಮಂಷ ಅವ್ರು ಹೆಂಗರುತಾರೆ ನೋಡದಲ್ಲ
ಮತ್ತ ಅವ್ರ ಬಿಸಿಲ ನೆಲೆನ ಹಾ ಹೇಳದು ಮಚ
ಹ ನಾವ ಮ ಅಲ್ಲಿ ನಮ್ಮ ಊರಗರ್ತವ ಅಲ್ಲಿ್ದಾಗ ಹ ಭಾರ ಡೇಂಜರ್ ಸೈಡನ ಕಕರಸ್ ನಕ
ಎಲ್ಲಿ
ಆಗಣ ಮೂರು ಕಡೆಿಗೆ
ಹಾ
ಅಕ ಅ ಕರಂತ
ಏನ
ಕಂಕರ್ ಕಂಕರ್ ಅರ್ಸಲ ಸೈಟಗ ಇರ್ಲ
ಹಾ ಹಾ ಹಾ
ಅ ಕರುದರುಪಾ ಹೋಗಿಯದ ಜಡ ಮೂರು ತಿಂಕಳ
ಹೋಗಿದ್ದೇನಾ
ಹಾ ಹೋಗಿದ್ವಿ ಅವರು ಕೆಲ್ಸ ಮಾಡಸೇನ್್ರಪ್ಪ ಒಂದ್ ಎರಡ್ ಮೂರ್ ತಿಂಗಗಳು ಒಂದ್ ತಿಂಗಗಳ ಪೇಮೆಂಟ್ ಪಗಾರ ಕೊಡ್ಲಿಲ್ಲ ನಮಗ
ಅದಕ
ಹ್ಮ ಯಾರ
ಚ ಹಾ
ಆ ರೆಡಿ ರೆಡ್ ಡ ಯಾರು ರೆಡ್ಡಿ
ಹಾ ಹಾ ಹಾ
ಅವ್ ರಂಡಿ ಹಿಡಿದಾನ ಅಂತ ಬಿಟ್ಟಬಟ್ಟು ಹೋಗ್ಬಿಟ್ಟಾನ ಕೆಲ್ಸ ಮಾಡಸತಾನೆ ಮಾಡಿಸಿ
ಹೆಂಗ್ ಮಾಡ್ಬಾರಡ್ದ್ರಿ
ಹ್ಮ್ ಹಂಗಾಗಿ ಅದ ಬಿುಟ್ಟ ಬಿುಡ್ ಮತ್ತ ಏನ್ ಮಾಡತಿ್ವಿ ಸರ್ಬೇ ಸುಮ್ಮ್ನೆ ಅ ಕೆಲಸ ಮಾಡಿ ವಾದವಾಗಿಗಡಿ
ಹಂಗ್ ಮಾಡ್ಬಡ್ ಯಾಕಂದ್ರೆ ದುಡ ರಲ್ಲ ನೀ ಎತ್ತಾಗಿ ಅವು ಕೂಡ ಬಕ್ಕ
ಅವರ ಬರ ಆತ ಜ ನ ಬದ
ಎತ್ರಲ್ಲಾನ
ಅವನೇ ಇಲ್ಲಂದೆ
ಅವರು ಈಕರ್ ಸ್ಟೇಟ್ನರ್ ಅಲ್ಲ ಅವ್ರು
ಹೌದ ಇದು ಈ ಕಡೆ ಈ ಕಡೆ ಅಲ್ಲ ವರಂದ್ ದಜ್ರ್ ಅಂತ ಅವರು
ಹಾ ಈೇ್ದ ಂತಂದ್ರ ಏನಾದ್ರು ಮಾಡಿ ಕೇಸ್ಲಸ್ ಹಾಕಿ ಅಕ ನಾವು ಪಗಾರ್ ತಗೋಬೋದು
ನ ಅದ ಗೊತ್ತಿಲ್ಲ ಉನ್ರರಿ ಏನ್ ಮಾಡುತ್ತೆ ಈ ಕಡೆ ನಾವ್ ಅವ್ರ ಕಕರ ಆಸಲ ಕಂದ್ರ ಅಂತ ನಾವ್ ಹೋಗಿ ಅವರು ನೋಡ್ಂಗ ಮಾಡಿದರು ಎರಡ್ ತಿಂಗಗಳು ಚಲೋ ಬೇಲೆ ಬೇಲೆ ಕೊ ಹಾ
ಹ್ಮ
ಮೂರ ತಿಂಗಳ ಅವ್ರ ಕಡೆ ನಾವ್ ಈ ಕಡೆ
ಹೀಗೆ ಮಾಡ್ತಾರ ಅವರು ಯಾಕಂದ್ರೆ ಸರಿಬುಡ ಗೊತ್ತಾಗಿ ಬಿಡ್ತದಲ್ಲ ಯಾರ ಹೆಂಗಂತ
ನೂವ ಬ್ಬರ್ತಾರ ಅಂತ ಕೇಳ್ಕೊಂಡ್ ಮಾಡ್ತರೀ
ಹ ಮತ್ತ ಹ್ಮ
ಕೆಸ್ಸ ಸಂ ಡ್ಡರ ಅವ್ರು ಹೆಸರು ಏನಂತ ಹೇಳಲ ಇಲ್ಲ
ಈ ಹೋಗಲ್ಲ ನೀಗ
ಈಗೆಲ್ಲೋ ಅಂದ್ರೆ ಮಾಡದಾಗ ಯಾರು ಹ್ರ ಮತ್ತೊಂದ ಸಲ
ಹ್ಮ
ಒಂದ್ ಎರಡ್ ಇನ್ನಿನ್ನೂ ಕೊಟ್ಟನ ಮ್ಯಾನೇಜರ್ ಚನ್ನಾಗಿ ಮನುಜ್ಯ ಬುಟ್ಟಂಗೆ
ಹಾ
ಅದನ್ ಮೂರ್ ವ ಸಲಕ್ಕ ಸಿಗ್ಲ ಇಲ್ರಿ ನಮ್ ಕೈಯಾಗ ಆ ರೀ
ಅಯ್ಯೋ ಹಂಗ ಹಂಗ ಮಾಡ್ಬಾರಡ್ದ್ರಿ ಯಾಕಂದ ಯಾಕಂದ್ರ ಈಗ ದುಡೋ ದುಡಿಯರ್ ಇದ್ರ ಅಂತಂದ್ರ
ಇನಾನ
ಅಂದ್ರು ಮೇಲೆ ಜೀವನ ನೋಡ್ತಿರ್ತಾರಲ್ಲ
ಹೌದ ಒಂದ ತಿನ ಕಾಯಿಲೆ ಕುಂದಾಗ ಆಗ್ಬಿಡುತ್ತೆ ನ ಕೆಲ್ಸ ಮಾಡಗಾರಂದ ಅವರಿಗೆ ತರು ಆದ್ರೆ ಅವರು ಆಫೀಸರ್ ಮ್ಯಾಗ ಅವ್ರ ಈ ಡೈಲಿ ಪೇಮಂಡ್ಸ್ದಾರ ಅವರು
ಇಲ್ಲ ಇದು ನೋಡ್ಬೇಕ ಇಲ್ಲ ಟ್ರೆಂಡ್
ತ ಏನ್ ಅ ಕಡೆ ನಮಗೆ ವತಲ್ಲ
ಏ ಟ್ರೈನ್ನು ಆಗಲ್ರಿ ಕೆಲ್ಸ ಟ್ರೈನ್ ನ ಹೋಗ್ಬೇಕಕ್ಲ್ಲ
ಇದದು ಅದಂಗ್ರೀ ಅದೇಲ್ಲಿ ಕೆಲ್ಸ
ಇದು ಮಾಡರ್ದ್ದು ಈಗ ಹೋಗಿದ್ದಲ್ಲ ಅದೇ ಐಲ್ಲಿ ಅದನು ಟಚ್ಗಿ ಹೋಗದ್ರಿ
ಅದ ಡ ಚೇದನ
ಹಾ
ಅದ ಕಡೆ ಕಡೆ ಅಪಸ ಕ್ಲೇರ್
ಯ ಜಗ್ಗಿ ಕೆಲ್ಸ ಕೆಲ್ಸ ಮಾಡಕ್ ನಿತ್ರಿ ನೀ ಎಲ್ಲಟದ ಮಾಡರಿಿಲ್ಲ
ಯ ಮಾಡೋ ಮತ್ತ
ಹಾ ಅದೇ ಅದೇ ಒದ್ ಜೋತ್ ನೋಡ್ರಿ
ಹ ಎರಡ ಮೂರು ತಿಂಗಳು ಕೆಲಸ ಹಂತಲ್ಲ ಹೋಗಿ ಎಲೆ ಹೊಗೆ ಒಟ್ಟ ಮೇಲೆ ನೋಡಿದ ಏನ್ ಮಾಡ್ತಾರಲ್ ಅವರು
ಹ್ಮ್ಮ
ಈಗ ಒಂದ್ ನಂಬಿಕೆ ಮೇಲೆ ಹಗಿರ್ತಿೀವಿ ಅಂಗ ನಂಬಿಕೆ ಇದರ ಮಾಡಿದ್ರ ಚೋಲ್ರಿ
ಹಾ ಅದು ಅವಮ ಮಾಡ್ಬರ್ತರಿ ಯಾಕಂದ್ರ ಈ ದುಡ್ಯರಿದ್ ಅದ್ರ ಮೇಲೆ ನಿನ್ ತರಲ
ಒಂದುಾ ಅಲ್ಲಿ ಇಲ್ಲಿ ಸಾಲ ಪ ಕೇಳಬೇಕತಾರೆ
ಎಲ್ಲೆ
ಸಾರ ಡ ಸ ನೀನ್ ಏನ್ ಮಾಡ್ಬೇಕ್ ಅನ್ಕಂದಿ
ಸಾಲ ಮಾಡ್ಬಕ್್ರೀ ಸಾಲ ಈಗ ಸಾಲ ಅಂತ ಸಾಲ ಮಾಡ್ಬಾರ್ದ
ಹಾ ಹಾ
ನಮಗ್ ಕಮ್ಮಿ ಬಿದ್ದಾಗ ಅಷ್ಟೇ
ನೀ ಮದ್ ಏನ್ ಮಾಡೋಡ್ತರಿೀ ಮಸಾಲೆ ಪಸಲಿ ತಗಬಬೇಕಲ್ಲ ಅಡಗ
ಹ ಮತ್ತ
ಬೈಕಿ ಊಟಕ್ಕಮ ಸೇಏರ್ತನ ಊಟ
ಈಗ ಅದೇ ಮತ್ತ ಈಗ ಅದೇ ಏನಲ್ಲ ಊಟ ಇದ್ರೇನೆ ಎಲ್ಲ ಕೆಲಸ ತಾವು
ಹಾ ಹಲೋ ಊರಾಗ ಬೋಲಣ ಸ
ಹ್ಮ್ ಇನ್ನ
ಪದ ಲ ನೋಡ ್ರೈ ವ ಒ ನಲ
ಮತ್ತೆ ಯಕಡೆರ ನೋಡ್ಬಕ್ ಬೇರೆ ಕಡೆ
ಅ ನೋಡ್ಬೇಕ ರೊಕ್ಕನ ಬರ ಒಂದು ಎರಡು ಕೋಟಿ ಎರಡು ಕೋಟಿ ಬರದು
ಗೌರ್ಮೆಟ್ ತ ಅವ ಜಲ್ ನತರ
ಏನ ಬಂದಲ್ಪಾ ಊರಾಗಲ್ಲಾ ಅಂತಾರ ಬ ಅ ಇನ್ನಾದಾರ ರೊಪನ ಹಾಕಳ್ರಿ ಅವರು
ಹಂಗೆ ಹೆಂಗ್ರೀ
ಏನರಪ
ಅದು ಗೌರ್ಮೆಂಟ್ ತರ್ತಳ ಆಾಕೆ ಹಾಕ್ತಾರದು
ಆಗ್ತರ ಏನ್ ಪ್ರಶಸ್ ಏನ್ ಆಗ್ತಾರ ಕಾಣ್ತ ಏನ್ ಬಿದ್ದಿರ ಅಂದ್ರೆ ಬಾಳ ಎರಡು ಬತ
ಪ್ರೊಸೆಸಿಂಗ್ ಬಿತ್ತಿತ್ತತ್ತಂದ್ರ ಬರೇ ಬರ್ತಾವ್ರಿ ಎಲ್ಲಿಗ್ ಹೋಗಲ್ಲ
ಕಾಂತ ಗತ್ದನೆ ಮಗ
ಪ್ರೊಸೆಸಿಂಗ್ ಬಿತ್ತ ಅಂದ್ರೆ ಬರ ಬರ್ತದ ಎಲ್ಲಿಗ್ ಹೋಗಲ್ಲ
ನಿನ್ ಮತ್ ಬ್ಯಾಂಕ ನನ್ ಬಿಟ್ಟಗ್ರೆ ಬ್ಯಾಗಿ ಅಲ್ರ ಅವ್ರ ಮ್ಯಾಗನ ರೊಕ್ಕ ಆಗಿದ್ರ ಅವರು ಕಳತಾರೆ
ಹ್ಮ್ ಹೌದೌದು ಬರೋಬರಿ
ಅವರು ಬೇಕಂದರು ಏನ್ ಮಾಡತ್ತ
ಹಾ ಹ ಹೌದು ಹೌದು ಬರಬ
ಬಂಗ್ಗಳೂರು ಯಾ ಬಿದ್ದಲ್ಲಿದ್ದಲ್ಲ ಕೇಳ ಮಾರಿ ಅಲ್ಲ ಅ